ಹಲೋ.
ಹಾ ಅಕ್ಕ ಏನ್ ಮಾಡಕತ್ತರಿ.
ಕೆೇಳಕ ತಾಂಬು.
ಹಾ ಕೇಳಗತ್ಯಾದ ಹೇಳ್.
ಹ್ಮ್ ಏನಿಲ್ಲ ನೋಡಮ್ಮ ಸುಮ್ನೆ ಕುಂತಿದ್ದೆ.
ಅಡಿಗೆದ ಹಾಗ್ಯದಾ.
ಹ್ಮ್ ಹಾಗ್ಯದ ಊಟಾನೇ ಆಗ್ ಬಿಟ್ಟದ.
ಊಟನೇ ಆಯ್ತು ಜಲ್ದಿ ಮಾಡ್ತ್ರಿವ್ವ ನೀವು ಕರೆವಂದ್ರ ಅಂದ್ರೆ ಊಟ ಜಲ್ದಿ ಮಾಡ್ಬೇಕು. ಲೇಟ್ ಆಗಿ ತಿಂದು. ಹೌದು ಯಾಕಂದ್ರೆ ಲೇಟಾಗಿ ನಾವಂತ ನಮ್ಮನ್ಯಾಗ ನೋಡು ಹತ್ತ್ ಹತ್ತುವರಿಯನ್ನ ಹನ್ನೊಂದ ಏನ ನೋಡ್.
ಅಷ್ಟ್ ಲೇಟಾಗಿ ಮಾಡಿದ್ರೆ ಹಿಂಗ್ ಉಣದ್ ಹಿಂಗ ಮಕಾನಗತ್ತ ಆತ ಅ ಆರ್ಗಲ್ಲ ಊಟ.
ಹ್ಮ್ ಅರಗಲ್ಲ ಮುಂಜಾಲೆದ್ದು ಅಸಿಡಿಟಿ ಗ್ಯಾಸ್. ತಿಕ್ಕು ಚಾಲವಾಗಿ ಬುಡತಾನ. ಎದಿ ಮ್ಯಾಲೆ ಕುಂತಂಗ್ ಆಗದು ವಾಮಿಟ್ ಬಂದಂಗ್ ಆಗದು.
ಬೆಳಿಗ್ಗೆ ಸ್ವಲ್ಪ ಲೇಟ್ ಅತ್ತಾದ ಆದ್ರಾ ರಾ ಸಾಯಂಕಾಲ ರಾತ್ರಿ ಮಾತ್ರ ಏಳು ಗಂಟೆಗಾ ಊಟ.
ಚಲೋಕ್ಕಾಗಿ ಊಟ ಮಾಡ್ಬೇಕು ಊಟ ಮಾಡಿ ಆದ್ಮೇಲ್ಯಾ. ಒಂದ್ ತಾಸ ಎರಡ್ ತಾಸನ ಎಚ್ಚರ ಇರ್ಬೇಕಂತ ನಾವ ಎಲ್ಲಿ ಉಣದ ಹಿಂಗ ಮಕಂದಬಿಡತಿವಿ.
ಮಕ್ಕೊಳಂಗ ಆತದ ಅದು ಅದ ಎದಿ ಮ್ಯಾಲ್ಯ ಕುಂತಂಗ ಆಗಿ ಬಿಡ್ತದ ಎಲ್ಲಿ ಕರಗ್ ಬೇಕದ.
ಹೌದೌದು ನಿದ್ದೆ ಹತಾನ ಕರಗಂಗಿಲ್ಲ ಅಂತ
ಹೌದು ಕರಗಲ್ಲಾ. ಇನ್ನ ಕುಂತರ್ ಚಿಂತಿಯಿಲ್ಲಾ ಊಟ ಮಾಡಿ ಕೂಡ್ಬೇಕು ಒನ್ನ ಅವರ್.
ಇಲ್ಲಾ ಅದು ರೂಡಿನೇ ಅಷ್ಟು ಬಿದ್ದಬಿಟ್ಟದ ಇವ್ರಿಗೆ.
ಹ್ಮ್ಂ
ಲೇಟಾಗಿ ಊಟಾ ಮಾಡೋದು ಆಯ್ತು ನಾವುನ್ ಅಂಗ ಕುಂದರ್ಬೇಕು ಅವ್ರ ಜೊತೆಗಿ. ಬಾಯಿ ತೆರಕೋಂಡ್ ಯಾವಾಗ ಉಣ್ತಾರ್ ಯಾವಾಗ ಉಣ್ತಾರ್ ಯಾವಾಗ ಹೊಣ್ತಾರ.
ಹಾ ಹೌದೆನ್ ಇಲ್ಲಾ ನಾವೇನಿಲ್ಲಾ ಎಲ್ಲಾರು ಒಮ್ಮೇಲೆ ಉಂಡುಬಿಡ್ತೀವಿ ನೋಡ.
ನಾವ್ ಹಂಗೆ ಉಣ್ತಿವಿ ಅದರ ಸಲಕೆ ಎಲ್ಲರ್ ಸಲಕ ಕುಂತಂಗಾತದ. ಹ್ ಒಬ್ರು ಒಬ್ರು ಉಣಲ್ಲಾ.
ಫಸ್ಟ್ ಏನ ತಿಕ್ಕೊಡ್ತೀವಿ ಆಮೇಲೆ ಹುಡುಗ್ರು ಉಣ್ತಾರ ಹುಡುಗರು ಉಂಡಮ್ಯಾಲೆ ನಿಮ್ಮ ಅಣ್ಣ ನಾನ್ ಉಂಡ್ ತೇವ
ಹಂಗ ಅಂಗೆ ಒಬ್ಬರ್ ದಾಗಣ ಒಬ್ಬರದ ಚಾಲೋ.
ಹುಂ ಒಬ್ಬ್ರದ ಹಂಗೆ ಎಲ್ಲಾ ಹಿಡತಿವಿ ಗಂಗಳ ಇಡೆದು.
ಹುಂ
ಫಸ್ಟಿಗೆ ಅಕಿಗ್ ನಮತ್ತಿ ಕೊಟ್ಟ ಆಮೇಲೆ ಈ ಕಡೆ ಎಲ್ಲರ್ ಊಟ ಮಾಡ್ತೇವಿ.
ನಾವು ಹಂಗೆ ಉಣ್ತಿದ್ವಿ ಅಕ್ಕ ನಮ್ಮಅಮ್ಮರ್ ಮಾನ್ಯಗಿದ್ದಾಗ.
ಹುಂ
ನಮ್ಮಮ್ಮಿ ಮೊದ್ಲ ಅಡಗಿ ಮಾಡಣ ನಮಗ್ ಎಲ್ಲರಿಗೂ ನೀಡ ಕೊಟ್ಟ ಕುಂದರ್ಸಿಬಿಡ್ ಆ ಕಡೆ ನಮ್ ಅಮ್ಮಿ ನಮ್ಮ ಅಪ್ಪಾ ಇಬ್ಬರ್ ಉಣ್ತಿದ್ರು.
ಹ್ಮ್ ಹಂಗೆ ರೂಡ್ ಬಿದ್ದ್ ಬಿಟ್ಟಟದಲ್ಲಾ ಹಂಗೆ ಉಂಟತಿವಿ ನೋಡ ಮುಂಜೆಲಿ ಆದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆತ್ ತದ ಹುಡುಗುರು ಉಂಡುಂಡು ಶಾಲಿ ಹೋಗಿಬಿಡತಾರಲ್ ನನಗ್ ಸ್ವಲ್ಪ ಲೇಟಾಗಿ ಕೆಲ್ಸ ಆಗ್ತದಲಾ ಅದೆಲ್ಲಾ ಮೆಲ್ಲ ಮನಾಗಿನ ಎಲ್ಲ ಕ್ಲೀನ್ ಮಾಡಿ ಆ ಅವಾಗ ಜವಾ ಸ್ನಾನ ಮಾಡಿ ಊಟ ಮಾಡ್ತೀನಿ. ಸಾಯಂಕಾಲ ಏನಿಲ್ಲ ಎಲ್ಲಾರೂ ಒಂದೇಸಲ.
ಹುಂ ಹುಂ
ಅವಗಿನ ಅವಾಗನೂ ಸ್ವಲ್ಪ ದಿನ ಲೇಟಾಗಿ ಉಣ್ತಿದೀವಿ ಅದು ಒಂಥರಾ ಎದಿಮ್ಯಾಲ್ಯಾ ಕುತಂಗ್ ಆಗದು ಅದಾಗದು ಹಾಕತಿತ್ತಲ್ಲಾ. ಈ ಸ್ವಲ್ಪ್ ಜಲ್ದಿನೇ ಊಟ ಮಾಡ್ಬಿಡ್ತಿವಿ ಆ ಜಲ್ದಿ ಆರಕ್ಕೆ ಮಾಡ್ಬಿತಿನಿ ಅಡಗಿ.
ಅದೇ ಚಲೋ ಇಲ್ಲಾಂದ್ರೆ ಹೋಟ್ಟಿ ಬರ್ಲಾಕ್ ಚಾಲೋವ್ ಆತದ ಉಣಾನ ಉಣಾನ ಮಕ್ಕೊಂಡ್ರ್ ನನ್ ಅದಿಕ್ಕೆ ದಪ್ಪಗಿನೇನು ಅನಂಗ
ಹ್ಞೂ ನಾ ಯಾಕ್
ಹೌದ್ ಹಂಗೆ ಆತದ ಯಾಕಂದ್ರೆ ಮನುಷ್ಯಾ ಕಣಿ ಮನಷ್ಯಾ ದಪ್ಪ ಕಾಣ್ತೀವ ಒಳಗ ಏನಿರಲ್ಲಾ
ಚೈತ್ರಾ ಹಚ್ಚಾ ಕತ್ತಾಳ
ಹೌದಾ ನನ್ನು ನಾನ ಅವ್ನು ಇಲ್ಲಿದ್ದ ಅವ್ರ ತಮ್ಮ ಮನೆಗ ಹೋಗಿ ಫೋನ್ ಹಚ್ತೀನಿಅಂತಂದೇ ಹೋದನೆ ನೋ ಅದಕ್ಕೆ ಹಚ್ಚತಾಳ
ಹ್ಮ್ ಏನ ಆಗೈತಿ ಅದಕ್ಕೆ
ಇನ್ನ ಒಟ್ಟ ಫೋನ್ ಮಾಡಕ ಬರ ಅಕಸ್ಮಾತ್ ಅಕ್ಕಿನ್ ಬಲ್ಲಿ ನಾ ಆಕಿನ ಬಲ್ ಹೋಗ್ ಬರ್ತನ ಹೋಗ್ಬರ್ತನಿ ಅಂದ ಹೋಗಿ ಬರಪ್ಪ ಅಂದೆ ನಾನು
ಹ್ಮ್ - ಅಲ್ಲೇ ಆಳಲ್ ತಗೊ ಏನು ಊರಗೆ ಊರಾಗೆ ಇಲ್ಲಾ
ಊರಗಿಲ್ಲ. ಆಕಿ
ಹುಂ
ಅಲ್ಲ ಅದೇ ಹುಡುಗ ತಿಮ್ಮಾಪುರದಾಗ
ಅಕ್ಕಿ ಬಲ್ಗ್ ಹೋಗಿ ಬರ್ತನ್ ಅಂದ್ರೇನೂ
ಹಂ
ಅಷ್ಟು ದೂರ್ರಾ?
ಇಶು ಬಲ್ಯ
ಹ್ಞೂ ಅದಕ್ಕ ಅಂಬಿಕಾಗ ಏನನ ಗೊತ್ತಿರ್ತವ ಚೊಚ್ಚಿಲ್ ಕೆಲಂ ಬಿಡು ಮತ್ ಯಾಕ್ ಹೊತಿ ಅಂತ ಅನ್ಯಲಾ
ಅದ ಕಂಪ್ಲೀಟೆಡ್ ಅಂತೇಳಿ ತೆಲಗ್ ತೋರ್ಸಕತ್ತದಲ್ಲಾ ಆಕಿ ಪ್ರೊಫೈಲ್ ಬ್ಯಾಕ್ ಹೊಗ್ಯಾಳ ಅದಕ್ಕೆ ಹಂಗ್ ತೋರ್ಸಕತ್ತದ ಅದು.
ಇಲ್ಲ ಆಕೇನು ಒತ್ತಿಲ್ಲ ನೀನ ಹೇಳಿದ ನಾನೇ ಒತ್ತಿನಿ ಆದ್ರೆ ಆ ಥರ ಇ ಇದ ಮಾಡಿ ನಾನೇ ಹಾಕಿನ. ಸ್ಕ್ರೀನ್ ಶಾರ್ಟ್ ಅದು ಫೋನ್ ಆಫ ಫ್ರೆಂಡ್ ಅಂತಾನೆ ಒಟ್ಟ ಮುಂದ್ ಹಿಂಗ್ ಟಾಸ್ಕ್ ಬರನೇ ವಲ್ದ ಅದು.
ಅ ತಳಗ ಒಂದು ಆಪ್ಷನ್ ತೋರಕತದಲ್ಲ ಅದು ಒತ್ತಿದ್ರೂ ಬರವಲ್ತಾ?
ಏನ್ ಬರವಲ್ತ.
ನಿಮ್ಮ ಪ್ರೊಫೈಲ್ ಟಾಸ್ಕ್ ಪೂರ್ಣಗೊಂಡಿದೆಂತೇ ಏನೋ ತೋರ್ಸಕತ್ತದಾ.
ಅದುನೂ ಒತ್ತಿ ನೋಡ್ದೆ. ಅದ ಫೋನ್ ಮಾಡ್ತನಂತ್ ಬಡದಾಡ್ತದ ಒಟ್ಟ ಬರವಲ್ದು ಬರೆ
ಆಯ್ತು ಟಾಸ್ಕ್ ಎಲಸು ಮುಗ್ದಾವಂತ ಕಂಪ್ಲೀಟ್ ಆಗ್ಯವಂತ ಯಾವ ಇಲ್ಲ ಅಂತ ಈಗ ಇದು ಒಂದೇ ಈಗ.
ಅಂದ್ರೆ ಈಗ ಆದ ಇನ್ನೊಂದು ಕನ್ನಡ ಟೈಪಿಂಗ್ ಯಾವುದೋ ಇತ್ತಲ್ಲ ಅದನ್ನೂ ಮಾಡಾಕ್ ಬರ್ಲಂತೆನ?
ಅದು ಎಲ್ಲ ಬಂದ್ ಆಗಿದ ಅಂತಲ್ಲ ಎಲ್ರಿಗಿ.
ಹೌದ ಈಗ ನಿಂದ ಯಾವ್ದು ನಂದ ಯಾದು?
ಹ್ಮ್
ಹೌದಾ?
ಅದು ಇದ್ರೊಳಗ ಅದಾವ ಇನ್ನ. ಅ ನಿಮ್ಮ ಮಣ್ಣನ್ ಫೋನ್ನಾಗ್ ಆವ್ ಇನ್ನ್.
ಅಂದ್ರೆ ಈಗ ಮತ್ತೆ ಯಾರಿಗ ಕೊಡಕ್ ಬರಲ್ಲ ಏನ?
ಏನು? ಹ ಯಾರಿಗಿ ಹ ಯಾರಿಗಿ ಹೊಸ ಹೊಸ ಅದಾಗ ಸೇರ್ರಿಸೋದು ಮತ್ತ ಹೊಸ ಟಾಸ್ಕ್ ಯಾವು ಬರಲ್ಲ ಅಂತ.
ಹ್ಮ್ ಈಗ ಕಾರ್ಯಾಪ್ನೆಗ ಇಲ್ಲ ಅವ್ರು ಇನ್ನೊಂದು ದು ಹೊಸ್ದಾಗ್ ಬಂದ ಅದ ನಮ್ ಮಗ ಅದು ನನ್ಗ್ ಮಾಡಿ ಕೊಡ ಸಣಮ್ಮ ನನಗ್ ಮಾಡಿ ಕೊಡ ಅನ್ನಕತ್ತದ. ಅದಕ್ ಕನ್ನಡ ಟೈಪಿಂಗ್ ಏನಾನು ಕೇಳಮ್ಮ ತಗಪ್ಪ ಅಂತಂದೆ. ಅದ್ಕೆ ಕೇಳಿದ್ರ ಆಯ್ತಂತ ಕೇಳ್ದೇ.
ಇಲ್ಲಾ ಕೇಳ್ ಹೊಸಬ್ರನ್ ಯಾರ್ನೂ ಸೆರ್ಸಾಂಗ್ಗಿಲ್ಲ ಅಂತ್ ಈಗ. ಮುಗ್ದದಂತ ಅಂತ ಅಂತ್ ಹೇಳಿದ್ರಪ್ಪ. ಮೆಸೇಜ್ ಹಾಕಿರ್. ಹಂಗೇನನ್ ಮತ್ ಬೇಕಿದ್ರ ಹೇಳ್ತೀವಿ ಅಂತಂದ್ರ.
ಲೈಟ್ ಹೋಯ್ತ ನೋಡವ್ವ.
ಹ್ಮ್ ಹ್ಮ್ ಇಲ್ಲ ಅದ ಹೋಗಿಲ್ಲ.
ಇಲ ಹೋಯ್ತ ನೋಡ್ ಸ್ವಲ್ಪ ಮಳೆ ಬಂದ್ರ ಸಾಕ್ ಗಾಳಿ ಬಿಟ್ರ ಸಾಕ್ ತೇಗದ ಬಿಡ್ತಾರ್.
ಹ್ಮ್
ಹಳ್ಯಾಗ್ ಇದ ಹಣೆಬರ್ ನೋಡ್. ಇದು ಅಕ್ಕಿದ ಇಡ್ಲಿ ಮಾಡೋದ ಹೇಳಂದು.
ಹ ಹ್ಮ್ ಹ್ಮ
ಹ್ಮ್ ರೌದೇ ಮಾಡಿನಿ ಎಸ್ಸಲ್ಲಾ ಆದ್ರ ಅಕ್ಕಿದೆ ಮಾಡಿಲ್ಲ.
ಹೇಳಿದ್ನಿ ನಿನ್ಗ.
ಯಾಡ್ಸಲ ಮಾಡ್ಕೊ ಬಂದಿದೆ ಹೇಳಿದಿನಿ ನೆನ್ಪೇಲಿ ನಮ್ಮರಷ್ಟ ನ ಮಾಡಿಲ್ಲ ಆದ್ರೆ ಹೇಳಿದ್ಮ್ಯಾಗ ಒಂದ್ಸಲ ನಾ ಮಾಡಿದಅಂದ್ರೆ ನೆನ್ಪಿರ್ರ್ತದ.
ಹೌದೌದು ಬಿಟ್ಬಿಟ್ಟು ಅಂದ್ರೆ ಆಯ್ತ ನೆನ್ಪ್ಇರಲ್ಲ.
ನೆನ್ಪಿರಲ್ಲ. ಈಗ ನೋಡಿ ಹೇಳಿದ್ಮೇಲ ಆ ಪುಳಿಯಗರು ಮಾಡಕತ್ ಮೂರ್ ಸಲ ಆಯತು ಜೀರ ರೈಸ್ ಮಾಡಕ್ ನಾಲ್ಕ್ ಸಲ ಆಯ್ತು.
ಹ ಬಾ ಬಾ ಬಾ ಬಾ ಅದನ್ನ ಹೇಳಿದಿನ ಅಷ್ಟು ದಿನನೇ ಆಗಿಲ್ಲ ಈಸ್ ಮುಂಜೆಲಿ ಸಂಜೆ. ಮಾಡಿದ್ರಿ ಏನ್.
ನಿನ್ನ ಜೀರ ರೈಸ್ ಮಾಡೀನಿ ಮಜ್ಜಿಗೆ ಸಾಂಬಾರ್ ಮಾಡಿನಿ ಮನ್ನಿ.
ಹಾ ಜೀರಾ ರೈಸ್ ಮಜ್ಜಿಗೆ ಸಾಂಬಾರ್ ಚಲೋ ಆಗ್ತದ.
ಹಾ ಮಜ್ಜಿಗೆ ಸಾಂಬಾರ್ ಮಾಡಿದ್ದೀನಿ ನಿನ್ ಮಜ್ಜಗ ಇದ್ದು ಚಂದ ಗಟ್ಟಿಗೆ.
ಹ್ಮ್
ನೆನ್ನಿ ಮಜ್ಜಿಗೆಸರ್ ಮಾಡಿದೆ ನಿನ್ನೆ ಮಸ್ತ್ ಆಗ್ಯದ ಅಂತ ಉಂಡು ಖಾಲಿನೇ ಆಯ್ತು ಬೋಗೋಣ ನೀ.
ಹ್ಮ
ನಿ ಮಾಡಿದ್ದೆ ಮನೆೆ ಪುಳಿಯೋಗರೆ ಮಾಡಿದ್ದೆ ಮತ್ತೆ ಅವತ್ ಫಸ್ಟ್ ದಿನ ಹೇಳಿದ್ರೆ ಅವತ್ ಪುಯೋಗರೆ ಮಾಡಿದ್ದೆ ಮತ್ತೆ ಒಂದಿನ ನಾನು ಬೇಕ ಮಾಡ್ಕೊಂಡ ಹುಂಡಿದ್ದೆ ಮಧ್ಯಾಹ್ನ ಹ್ಮ್.
ನಾಡ ಕಣ ನಿಮ್ ಮನೆ ತಿನ್ನಾಗ ಬಾಸರು ಬರತ್ತಾನ ಇಂದ ನನ ಬಯ್ ಮೇಲೆ ಬ ಬಿಡೈಕಿನ್ ಹೇಳದೆ. ಕೆವಕಿ ಪುಣ್ಯತ್ ಗಿತ್ತ.
ಹಂಗೇನಿಲ್ಲ ನಿಮ್ಮ ನಿಮ್ಮನೆಗೆ ಎಷ್ಟ ಜೀರ ರೈಸ್ ನಮ್ ನೋಡ್ತನಲ್ಲ.
ಇಡ್ಲಿ ಮಾಡೋದ್ ಏನ ಇಲ್ಲ ಬಾಳ ಈಸಿ ಇನ್ನ ಏಸಾಕ ಕ್ಕಿ ಹಾಕಿದ್ರೆ.
ಅಕ್ಯ ಮೂರ್ ಗ್ಲಾಸ್ ಹಾಕ್ ದೊಡ್ ಗ್ಲಾಸ್ಲಿ.
ಮೂರ್ ಗ್ಲಾಸ್ ಆಕ್ತೆೇ ನಾಲ್ಕ್ ಗ್ಲಾಸ್ ಅಕ್ಕಿ ಹಾಕಿದ್ದ ಅಂದ್ರ. ಒಂದ್ ಗ್ಲಾಸ್ ಉದ್ದಿನ ಬಳೆ ಹಾಕ್ಬೇಕೇಕ್ ಮ್
ಆದ್ರ ಅದೇ ಗ್ಲಾಸ್ಲಿ ಒಂದ್ ಗ್ಲಾಸ್ ಉದ್ದಿನಬೇಳೆ ಹಾಕ್ಬೇಕಾನ.
ನಾಲ್ಕ್ ಅಂದ್ರೆ ನ ನಾಕ್ ಪಟ್ಟ ಅಕ್ಕಿಗೆ ಒಂದ್ ಪಟ್ಟು ಉದ್ದಿನಬೇಳೆ. ಮಟ್ಟ ನೀ ಯಾ ಗ್ಲಾಸ್ ಇಲ್ಲನ ಹಾಕಿ ಇದೆ ಲೆಕ್ಕದಗ್ ಇರ್ಬೇಕು.
ಆಗಲ್ಲ.
ಕರೆಕ್ಟಾಗಿ ಬರ್ತಾವೆ.
ಹ ಇದು ಅಂದ್ರೆ ಇಟ್ಟ ಗಟ್ಟಿಗೆ ಇರಬೇಕ ನ್ ಅಳ್ಸ
ಹಾ ಒನ್ ಅಕ್ಕಿ ಕಡಕ್ ಉದ್ದನ್ ಬಾಳಿ ಕಡಕ್ ಕಡಕ್ ನೆನೆ ಆಕ್ ಬೇರೆ ಬೇರೆ ಪಾತ್ರದಾಗ ಕಲಿಸಿ ಇಡಪಡದು ಆ. ಹ್ಮ ಎಲ್ಲಿ ನೀ. ಸಾಯಂಕಾಲ ರುಬ್ತವಿ ಅಂದ್ರ ಬೆಳಿಗ್ಗೆ ಹನ್ನೊಂದ್ ಹನ್ನೆರಡು ಒಂದರ್ ತನ ಹಾಕಿದ್ರ ನಡತ್.
ಹ್ಮ ಹ್ಮ ಹ್ಮ
ಹಾಂ ಸಾಯಂಕಾಲ ರುಬ್ಬ ಹೊತ್ತಗೇನನ. ಉದ್ದಿನ ಬಾಳಿ ಏನದ ಬಾಳ ಸಣ್ಣಗ್ ನುಣ್ಣುಗ್ ಹಕಬೇಕು ಫುಲ್ಲು ಪೇಸ್ಟ್ ಕೈಗೆ ಹೆಂಗೆ ಪೇಸ್ಟ್ ಪೇಸ್ಟ್ ತರ ಆಗ್ಬೇಕು ಜಗ್ಗಿ. ನುಣ್ಣಗ್ಗ್ಬೇಕು ಅದನ್ನು ಹ್ಮ ಉದ್ದಿನ ಬಾಳೆ ರುಬ್ಬಿ ಆದ್ಮೇಲೆ ಅಕ್ಕಿ ರುಬ್ಕೋ ಅಕ್ಕಿ ಅನ್ನೋದ. ಸ್ವಲ್ಪ ಹಿಂಗ ಕೈಗಿ ಅವರವಸದೆ. ಟೈಪ್ ಹತ್ಬೇಕು ಹ. ಅದು ಎರಡುನು ಒಂದೇ ಪಾತ್ರೆ ಲಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು.
ಹ್ಮ್ಮ್.
ನೂಚ್ ನೂಚ್ ಹತ್ಬೆಕಕ್ಕಾ ಈಗ ಸಣ್ಣಣ ರವಾ ಇರ ರ್ತದಲ್ಲ ನೀ ಇಡ್ಲಿ ರವಾ ಇರ್ತದಲ್ಲಾ ಆ ಟೈಪ್ ಹತ್ತತ್ ನೊಡ್ ಕೈಗೆ ಅದೇ ಟೈಪ್ ರುಬ್ಕೋಬೇಕ ಎರಡು ಚಂದ್ ಅದ್ರಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಕೈಲೆ ನೀ ಎಷ್ಟು ಮಿಕ್ಸ್ ಮಾಡ್ತೀ ಅಷ್ಟ್ ಚಂದ್ ಬರ್ತ
ಹ್ಮ.
ಅಂದ್ರೆ ಸ್ವಲ್ಪ ಅನ್ನ ಹಾಕೊಂಡ್ ಐ ಉದ್ದಿನ ಬಾಡಿ ಅಕ್ಕಿ ರುಬ್ಬಿದ್ಮ್ಯಾಗ ಲಾಸ್ಟ್ ಗೆ ಹಿಂಗ ಒಂದ್ ಇಡ್ಕಿ ಇಲ್ಲ ಎರಡ ಹಿಡಿಕಿ ಅನ್ನ ಇತ್ತಂದ್ರ ಅನ್ನ ಹಾಕ್ಯ್ಂಡ್ ರುಬ್ಕೇಬೇಕು ಇನ ಮಸ್ತ ಆಗಿ ಬರ್ತ ಹ್ಮ್ ಸಾಫ್ಟಗಿ ಆಗ್ತಾವ ಇಡ್ಲಿ ಈ ಉದ್ದೀನ ಬ್ಯಾಳೆ ಹೆಂಗ್ ರುಬ್ಬಿರ್ತೆ ಪೇಸ್ಟ್ ಹೆಂಗ್ ರುಬ್ಬಿರ್ತಿ ಉದ್ದೀನ ಬೆಳೆ ಅದೇ ಟೈಪೆ ಅನ್ನಾನು ಪೇಸ್ಟ್ ಹೆಂಗ ಮಾಡ್ಕೊಬೇಕು ಫುಲ್ಲು ಸಣ್ಣಾ
ಹ್ಮ್ಮ.
ಗಂಧ ಗಂಧ ಟೈಪ್ ಆಗ್ಬೇಕು ಎಲ್ಲ ಒಟ್ಟಿಗೆ ಹಾಕಿ ಒಂದ್ ಸ್ವಲ್ಪ ಉಪ್ಪಾಕಿ ರಾತ್ರಿನೇ ಒಂದು ಚಿಟಕಿ ಸೋಡ ಪುಡಿ ಹಾಕಿ
ರಾತ್ರಿ ಅವ ಉಪ್ಪಿನ್ ಸೋಡಾ ಪುಡಿ ಹಾಕಿ ಇಟ್ಟಡ್ಬೇಕನ
ಹ ನಾಲ್ಕ್ ಗ್ಲಾಸು ಅಕ್ಕಿ ಒಂದ್ ಗ್ಲಾಸ್ ಉದ್ದೀನ ಬೆಳೆ ಅಂದ್ರೆ ಒಂದ್ ಸ್ಪೂನ್ ಹಾಕ ನೀನ್ ಸೋಡಾ
ಸೋಡಾ
ಮತ್ತ ಇನ್ನು ಊಟ ಮಾಡೋ ಸ್ಪೂನ್ಲೆ ಸಣ್ಣ ಸ್ಪೂನ್ಲೆ ಒಂದ್ ಸ್ಪೂನ್ ಯಾಕ್ ಅದ್ರಕಿನ್ ಸ್ವಲ್ಪ ಕಮ್ಮೀನೆ ಅರ್ಧ ಸ್ಪೂನೆ ಹಾಕ
ಹ್ಮ.
ಒಂದ್ ಸ್ಪೂನ್ ಆದ್ರ ಮತ್ ಜಗ್ಗೇ ಆಕ್ಬಿಡ್ತದ ಅರ್ಧ ಸ್ಪೂನೆ ಹಾಕ ಚೆನ್ನಾಗಿ ಮಿಕ್ಸ್ ಮಾಡಿ ರಾ ನೇ ಇಟ್ಬಿಡು ಮುಂಜೆಲದ್ದೊಟ್ಟಿಗೆ ನೀ ಆರ ಬೊಗಾಣಿ ಇಟ್ಟಿತ್ತಂದ್ರ ಒಂದ ಬೊಗಾಣಿ ತುಂಬಿ ಬಿಡ್ತು
ಹ್ಮ್ಮ್.
ಒಬ್ಬುತಿವಲ್ಲಾ
ಹ್ಮ.
ಉಬ್ಬ ಆ ಬೆಳಿಗ್ಗೆ ಏನದ ಉಬ್ಬಿದ್ ಇದ್ದಿರ್ತದಲ್ಲ ಸ್ವಲ್ಪ್ ಚೆನ್ನಾಗ್ ತಿರ್ಕೊಬೇಕು ತಿರ್ಕಂಡು ಆಯ್ತ ಇಡ್ಲಿ ಕುಕ್ಕರ್ದಾಗ ಹಾಕಿ ಅವು ಬೇಯಿಸ್ಬೇಕ
ಅಂದ್ರ ಇದು ಹಿಂಗ ಹಿಂಗೆಲ್ಲ ಮಿಕ್ಸಿಗೆ ಹಾಕಿದ್ಮೇಲೆ ಸ್ವಲ್ಪ ನೀರಾಕಿ ಕಲ್ಸ್ಬೇಕೇನ ಅಷ್ಟೆ ಎಷ್ಟ್ ಹಾಕಿದ ಸ್ವಲ್ಪ ಗಟ್ಟಿಗೆ ಬಿಡ್ಬೇಕಾ
ನಿಮ್ಗ್ ಹೆಂಗ ಕನ್ಸಿಸ್ಟೆನ್ಸಿ ಗೊತ್ತಾಗ್ತದಲ್ಲ ಇಡ್ಲಿ ಹಿ
ದೋಸೆ ಹಿಟ್ಟಾ ದೋಸೆ ಹಿಟ್ಟ್ ಹದಕ್ ಮಾಡ್ಕೊಬೇಕೆನ್
ಆ ಅಷ್ಟು ತಳ್ಳಿಗ ಇರಬಾರ್ದು ದೋಸೆ ಹಿಟ್ಟಿನಷ್ಟು ಸ್ವಲ್ಪ ಗಟ್ಟಿನೇ ಇರಬೆಕ ಹ್ಮ್ ದೋಸೆ ಹಿಟ್ಟಿನಕಿನ್ನ ಸ್ವಲ್ಪ ಗಟ್ಟಿ ಇರ್ಬೇಕು
ಹ್ಮ ಹ ಹ ಹ
ಅದ ಬೆಳಗ್ಗೆ ಊಬಿತ್ ಅಂದ್ರ ತಾನೇ ಇನ್ನೊಂದ ಸ್ವಲ್ಪ ಎಳ್ಳಳಗ್ ಆತದ
ಹೌದಲ್ಲಾ
ಹ್ಮ್ ಬುರ್ಗಾ ತುಂಬ್ತದಲಾ ಅಂದ್ರೆ ದೋಸೆ ಇಷ್ಟ ತಿನ್ನಷ್ಟ ತೆಳ್ಳಗ್ ಮಾಡ್ಬಾರ್ದು ಜರಾ ಗಟ್ಟಿರ್ಬೇಕ ಹ್ಮ್ ಹಂಗಂದ್ರೆ ಮಸ್ತ್ ಆಗ್ತಾವ ನೋಡ ಇಡ್ಲಿ
ಬಿಡು ಹ್ಮ್ ನೋಡಮ್ ನಾಳೆ ಟ್ರೈ ಮಾಡ
ಸಾಂಬಾರ್ ಸಾಂಬಾರ್ ಹೆಂಗ್ ಮಾಡ್ತಿ
ಸಾಂಬಾರು ಇದೆ ಮಾಮೂಲಿ ಬೇಳೆ ಸಾರು ಬಾಳೆ ಕುದಿ ಹಾಕಿ ಬ್ಯಾಳಿ ಸಪ್ರೇಟ್ ಕುದಿಸಿಕೋಂತಿನಿ
ಒಂದು ನಿಮಿಷಕ್ಕ ನೀರ ತುಂಬಿಕಚ್ಚಿನಿ ನಳಾ ಬಂದ್ ಮಾಡಿ ಬರ್ತನಿ ತಡಿ.
ಹು ಸರಿ